ಹಲೋ ಹಲೋ ಮಾಡುವಾಗವಾ ಸಂದೀಪ ಏನಿಲ್ಲಂಗ್ ಉಲ್ಟ ಈಗ ಮಾತಾಡ್ತಾರ ಇಲ್ಲ ಅವರ ನೀ ಹೇಳ ಹ ಊಟ ಮಾಡ್ಬೇಕು ನಾ ಎಂದ ಹಟ ಹ ಬಳಾರಾಗಿದ್ದ ಎಲ್ಲ ಮೂರ್ಕಡೆ ಬಂದ ಅಲ್ಲ ಏನಿಲ್ಲ ಈಗ್ ಕೊಟ್ಟ
ಅಲೆ
ಹೊರಗ್ ಬಂದ್ ಕುೂತೀ ನೀವು ಮಾಡತೀಯ
ನಾನು ಕೊತ ನೋಡ ಹಂಗ ಊಟ ಮಾಡಿ
ಮಖಾ ಮಾಡಟಲ್ಲ ನಾನೇ ಊಟ ಮಾಡ್ಬೇಕು
ಯಾವಾಗ
ಆ ಹೌದು ಮಾಡಬೇಕು
ಕಷ್ಟದಲ್ಲಿಲ್ಲ ನೀಂಗ ಆಗ ಪಣ
ಇ ಇಲ್ಲ ಮನ ಮಂದಿ ಕೂತಿರ ಏನ ಒಳ್ಳೆಯದಾರ ಆಮೇಲೆ ಹೋಗಕಣ ಹ
ಹ್ಮಞ ಮತ್ತೆ
ಮತ್ತೇನಿಲ್ಲ
ಇ ಮಾಡಾರಿ ಇವತ್ತು
ಎನ್ ಹೇಳಿದೀರಿ ನೀವು ಈಗ ನಾ ಮುಂಜೆನೆೇ ಕಾಸತಿಗಾನ
ಎಲ್ಲಿ ನಾಷ್ಟ ಮಾಡಿವೆ
ಎಲ್ಲಿು
ಮಕ್ಕರ ಜೊತಾಗ ಅ ಮಾಡಸರ ರಾವಲ ಯರ ಮನೆ ಅಂತ ಒಯ್ದಲ್ಲಿ ಮೇಲೆಕ್ಕಿಟ್ಟಕ್ಕ
ನೀ ಹೆ ಬೋಗ ನಷ್ಟ ಅಕ್ಕ
ನೀ ಇಲ್ಲ ಅವರು ಬಂದಿದ್ರು
ಯಾರ ಸುಜಾ ಹಾಕ್ಯನಾ
ಹ್ಮ್
ಎಲ್ಲ ನ್ ಕೊಟ್ನಾ ಅದ ಅದ ಬಂಗಲ್ಲಿ ನಾನ ಎಲ್ಲ ರೊಕ್ಕ ಹೋಗ ಹೋಗ ನ ಕಥ ಏನಗೈತನ್ನಿ ಮ ಕುಡ ತ ಆ ರಕ್ಕ
ನ ಹೇಳ ಪ ೀನ ಅವರು ಬರ್ತಾರಂದ
ಹಾ
ಬಂದ್ರ ಅಂತ
ಮತ್ತೆಲ್ಲ ಹೋದ್ರು ನಾಶ ನಡೆ
ಹ ರಾವಲಾರ ಮತ
ಹ್ಮ ವರ್ಷಗಲ್ ಏನ ಕೊತರು ಕಾಣನ್ ಕಡೆ ಹೋಗಿರ ನನ್ ಗಾಡಿ ತಗೊಂಡೆ ಒದ ಕತನ ಚಾರ
ಮತ್ತ ಏನ್
ಇಲ್ಲ ಮನ್ಯಾಗ ಮತ್ತ ಮದುವೆ ಕುಂಟಿದ್ರ ಅದಾನ ಕೇಳಿದ್ರ ಅವರು ಚಾರ್ಜ್ ಇಟ್ ಒಂದು ಬರ್ತವಪ ಹೋಗಾಕ್ ಹದಿನೈದು ಪರ್ಸೆಂಟ್ ಬೇಕ ಹ ಎಷ್ಟ ಖಾಲಿ ಮಾಡಕೊಂಡ್ ಬರ್ತೇ ನ ಮಧ್ಯನ ಊಟ ಬಿಟ್ಟಾಗ ನಾವುಊಟ ಮಾಡಡಂಗಲ್ಲ ಹೊರ ಗಡ್ಡ ಹೋಗಿದತವಿ ಹ ಮಂಡ ಅಡ್ಡಡದ ಮಾಡಡ ಬ ಮತ್ ಆಮೇಲೆ ಲೋಕಕ್ಕೆ ಹೋದ್ರು ಅವರು
ನಾ ಮತ್ತಬ ಅ ಆಶ ಪ್ಪದಾ
ಹ್ಮ್ ಹ್ಮ್
ಮಥವಾ ನೀಲ ಸುಮಲೆ ಕುುತ್ತ
ಹ ಹ
ಬಂದ್ವಿ ಆಮೇಲೆ ಸುಜಾರ ಮನೆಗೆ ಕೂತ್ವಿ
ಹ್ಮ್
ಊಟ ಕುಟ್ಟಿ ತಾ ಬಂದಿದ್ದಲಯಾ ನಾ ಅಲ್ಲಿೇ ಬಂದಿದ್ದೇನೆ
ಹ ನಾ ಭರತನ ತನಿಣಾ ನೀವ್ ಬರ್ಲಿಲ್ಲ ನಮ್ಮ ಅಲ್ಲಿ ಹೋ ನಾನು ಅಂತ ಒಳಗ್ ಹೋದಿವ ಊಟ ಮಾಡ್ಬೇಕತ್ತ ಅದೇ ರೊಕ್ಕಾನ ಆಗ್ಯವಾರನು ಇಲ್ಲ ತೊಂದೆ ವಾಪಸ್ ಪ್ಪಲ್ಲಾಕಂದೆ ಮ್ಯಾಲ ಹೋದವು ಮಳಿ ಬರದಿತ್ತ ನಿಮಿಷ್ ಪೂರ್ತಿ ನಿತ್ಯವ ಕ್ಲಾಸ್ ಸ್ಟಾರ್ಟ್ ಆಗಕ ಆಮ್ರ ಅಂದ್ರ ಇತ್ತ ಅವ ಮಗ ಒಳ ಹಗಿಯಲ್ಲ ನಮ್ಮಕೊಂಡ್ ಹದ
ಹ್ಮ್
ಅವುಂದೆ ಅಟೆಂಡೆನ್ಸ್ ತೊಗೊಂಡ ಪಾ
ಹ್ಮ್
ಹ್ಮ್ ಅದನ್ನ ಮಾತಾಡ್ತಿದೀವಿ ಬರ್ಕೊಲಿಲ್ಲಾನ ನನ ಇಂಟ್ರೆಸ್ಟ್ ಇಲ್ ಅದ್ಕ ಇದ ಗಪ್ಪ ಮತ್ತ ಎಲ್ಲಾರಗ ಬರ್ಯಕಚ್ಚಿದ
ಹ್ಮ ಏನ ಸಿತದೆ
ಟೆಕ್ಸ್ಟ್ ಬುಕ್ ಎಲ್ಲಿ ಅಂತ ಕೇಳಿದ ಇಲ್ಲ ಅಂತ ಅನ್ನಿ
ಹಾ
ಬಾಯಿ ಮಾಡದಕ್ಕ ಬಾಯಿ ಮಾಡಿದ್ರಿ ನನ್ ಕಡೆ ಬಾಳ ರೀಸನ್ಸ್ ಇದಾವೆ ಟೆಕ್ಸ್ಟ ಬುಕ್ ಫೇರ್ ಅಂತ ಸ್ಟಿಕ್ ತಗೊ ಬಂದ್ ಬಡ್ಕೊತಂದನ ತಂದ ಮತ್ತ ಪೆಟರು ಗಪ್ಪ ಆದಾರ
ಹೌದನ ಏನ್ ಹಳಾತರ ಎಮ್ ಸಿ ಕ್ಯೂ ಹಳಾತಿದ್ರ ಇವತ್ತು
ಏನೋ ಹೇಳತಾನ ಯಾವ್ದೋ ಚಾಪ್ಟರ್ ಹೇಳಾತನ.
ಹ್ಮ
ಅ ಏನ್ ಅನ್ಸಿಲ ಇತ್ತು ಫಿಸಿಿಕ್ಸ್ ಸಿಗತ ಯಾವ್ದ ಚಾಪ್ಟರ್ ಇದ ಹೇಳ್ತಾನ ಒಟ್ಟ ಇನ್ನ ಎರಡು ಪಾಯಿಂಟ್ ಉಳ್ದವ ನಾಳೆ ಹೇಳ್ತಾನತ್ತ ಅವನ
ಅದು ಯಾರ ಪೇರ್ ಬರ್ದಿರ್ತಾರ, ಅವ್ರನ್ನ ಒಳಕ್ ಕುಂದರ ಪೇರ್ ಬರ್ಲಲ್ ಹೊರಗಕ ಹೇಳ್ತ ಅವ ಏನು ಯಾಡ ಇಂಪಾರ್ಟೆಂಟ್ ಅದತ್ ನಾಳೆ ಎರಡು ಪಾಯಿಂಟ್ ಚಪ್ ಪಾಯಿಂಟ್ದ ಚಪ್ದ ಹೌ ಪುಲ್ಲ್ ಇಪೋರ್ಟೆಂಟ್ ಅ ಫೇರ್ ತಂದ್ರ ಒಳಗ ನಿಮಗ್ ಬಿಟ್ಟಿದ ಅಂತ ಬಯೋ ಇದು ಹಳಾತಾರ ಆರ್ ಎನ್ ಎ, ಡಿ ಎನ್ ಎ.
ಹ್ಮ ಮತ
ಕೆಮಿಸ್ಟ್ರಿ ಏನು ಹೇಳಲಿಲ್ಲ ಇತ್ತ ಅವ
ಸೊ ಅದ ಮಂದು ಬತಾನ
ಕಂಬೈನ್ಡ್ ಕೆಮಿಸ್ಟ್ರಿ
ಹ್ಮ್
ಕಂಬ್ಯಾಂಡ್ ಇತ್ತು. ಕರ್ಕೊಂಡ ಹೋಗಿದ್ದ್ ಪಾ ಅಲೈ ಹ್ಮ್ ಕರಿಷೆ ಒದ್ಸ ಹಚ್ಚಿದಪ್ಪಾ. ಹೊಲ್ಸಾ ಕತ್ತ ಪಾನ ಎಮ್ಸಿ ಕ್ಯೂ ಇರವತಾಲ
ಹ್ಮ್
ಒದ್ಸಸುದು ಅಲ್ಲಿ ಆನ್ಸರ್ ಹೇಳತನ ಬಟ್ ಕೊಷನ ಬೋಡ್ ಮಾಗ ಹೆಂಗ ಬರಿಬೇಕ ಅವ್ರರು ಕೊಷನ್ ಓದಾಕ ಹೋದ್ರ ಮನಿಷಾ ನ ಓದ್ಕೋದಕೊತ್ತಿಲ್ಲ.
ಹ್ಮ
ಒಯದ ಫಸ್ಟ್ ಸಹಾನ ಮಟ್ಟಪತಿ ಇಲ್ಲ ಆಮೇಲೆ ಮನಿಷಾ ಹೋದಲಾ
ಹ್ಮ್
ಕೊಷನ ಒದನ್ದತ ಅಲ್ಲ ಹೊಗಾನ ಕೊಶನಿಗೆ ಎಂಗ ಯಾತಲ್ಲಕ್ಕ. ಅಷ್ಟು ಡಿ ಆಪ್ಷನ್ ತರ ಹೇಳ್ತಿದ್ರೆ ನಮ್ಮಮ್ಮೆ ನೀ ಸುಜಾಲ್ ಬಂದ್ಬಿಡೋದು
ಹ್ಮ್
ಆಪ್ಷನ್ ಸಿ ಸುಜಲ್ ಅಂದಬಿಡೊದ
ಹ್ಮ್ ಮತ್ ಮುರುಳಿ ಎಲ್ಲಿ ಇದ್ರೆ ಮಧ್ಯಾನ
ಅಲ್ಲೇ ಇದ್ರಲಾ, ಅವ್ರ ಇದನ್ನ ಡಾಕ್ಯುಮೆಂಟ್ ಏನೋ ನಾಟಕ ಮಾಡಿಕೊಂಡಿತು ಹೊಗ್ಯಾರ ಮಕ್ಕಳ.
ಏ ನಾ ಮಲೆ ಏನ ಕೊಟ್ಟಿಲ್ಲ ಇಪ್ಪ ಅಡ್ಮಿಷನ್ ಮಾಡ್ಸಿಲ್ಲ
ಏ ಅದ ಏನ್ ಕಂಪಲ್ಸರಿ ಇಲ್ಲ.
ಹ್ಮ
ಮತ್ತ ಇಟ್ಟ ಅನ್ನೋಡ್ದ ಕೇಳಕ್ ಕೊಡ್ತಿದ್ರ ಅವ್ರ
ನಮ್ಮ ತಾಮಿ ಬಿಾರ ಇಪ್ಪ ನಾ ಇನ್ನಮ್ಮ ಟ್ಟ
ನಾನು ಕೊಟ್ಟಿಲ್ಲ ನಾನು ಇನ್ನೂ ಫೋಟೋನ ಇಲ್ಲ
ನ ನಾ ಇನ್ನ ಆಧಾರ್ ಕಾರ್ಡ್ ಮಾಡಿಸ್ಬೇಕ್ರೀಪ್ಪ
ಯಪ್ಪ ನಾ ಟಕಳ್ಯಾ ಮಾಡಿನಿ ಈಗ ಕೂದ್ಲ ಇಲ್ಲ ಪೋಟೋ ಹೆಂಗ ತಗಸ್ಗೋದೀಗ
ಏನ್ ಟಕ್ಳ್ಯಾ ಮಾಡ್ಸಿದಿ
ಸಣ್ ಕೂದ್ಲ ಸಣ್ ಮಾಡ್ಷೇನಿ ಪೋಟೋ ತಗಸ್ಗೋಬೇಕ್ಲ ಈಗ
ಆಯ್ಕೆನಿ ಬಂದಿಲ್ಲ ಬಂದಾವಲ್ಲ
ಆ ಫೋಟೋ ಒಂದ್ ಅಂಟಿಸ್ಬೇಕಲ್ಲ ಅಲ್ಲಿ ಅಂಟ ಅವ ಫೋಟೋ ಕೊಡ್ಬೇಕ ನಾಕ್ ಫೋಟೋ ಬ್ಯಾಂಕ್ ಪಾಸ್ಬುಕ್ ರೇಶನ್ ಕಾರ್ಡ ಜರಾಕ್ಸ್ ಆಧಾರ್ ಕಾರ್ಡ್ ಅಷ್ಟ ಇದನ್ ಕೊಡಬೇಕಲ್ಲೇ.
ನಾ ಆಧಾರ್ ಕಾರ್ಡ್ ಒಂದು ಮಾಡಸ್ಬೇಕುಲ್ಲೇಪ್ಪಾ.
ಕೋಡ್ಲಾ ಅದ್ರಾಗೇನೈತಿ
ಹಂಗ ಕೊಟ್ರ ಏನ್ ಇತ್ಲ ಅದ್ನ
ಹ್ಮ್ ಲಾಸ್ಟ್ ನೇ ಮೂಮೆಂಟ್ದಾಗ ಅದ ಅಪ್ಲಿಕೇಶನ್ ಹಾಕ್ತಿರ್ತಾರಲ್ಲ ಸೆಕೆಂಡ್ ಇಯರ್ಕ ನಿಂದ ನಿನಗ ಕೇಳೆ ಹಾ ತಾರ ಅವ್ರ ನಿನ್ಗ್ ಏನ್ ಬರ್ಸ್ಬೇಕ್ ಏನ ಇಲ್ಲತ್ತ ಈಗ ನಿಂದ ಅಡ್ಮಿಷನ್ ಮಾಡಕೊಂಡಿರ್ತಾರಲ್ಲ ಕಾಲೇಜ್ದಾಗ ಅವಾಗ ಸ್ಪೆಲ್ಲಿಂಗ್ ಏನ್ ಬರೆದಿರ್ತಾರಲಾ ಅದೇ ಸ್ಪೆಲ್ಲಿಂಗ್ ಅಲ್ಲಿ ಸೆಕಂಡ್ ಕೊಡ್ತಾರ.
ಹ್ಮ್ ಹ್ಮ
ನಾನು ಟೆಂತ್ತಕ್ಕ ಹಂಗ ಮಾಡಿದ್ನೆ ಆಧಾರ್ ಕಾರ್ಡ್ ಏನಿರುತ್ತದ ಅಕ್ಕತ ಅಂತ್ಹೇಳಿ
ಟೆಂತ್ತಕ್ಕದ
ಏನಿಲ್ಲ ಕರದು ಕೇಳತಾರತಂದ ನಮ್ ಸರ ನಿಮ್ದ್ ಏನಾರ ಮಿಸ್ಟೇಕ್ ಇತ್ ಹಾ ಹೆಂಗ್ ಸರಿಪಡಿ ಮಾಡಿಸ್ಬೇಕ್ ಕೂ ಹೇಳ್ರಿ ನಾವು ಇಲ್ಲಿ ಬರ್ಕೋತಿವತ್ತ ಅಂದ್ನವ ಅದಾದ್ಮ್ಯಾಗ ಬರ್ತೈತ್ಲಾ ಮಾರ್ಸ್ಕಾಡ ಮಾಸ್ ಇದ ಇರ್ತಲ ಅದ ಮಾರ್ಸ್ ಕಾರ್ಡ್ ನೋಡಿ ಮತ್ತ ನಮ್ದ ಆಧಾರ್ ಕಾರ್ಡ್ ತಿದ್ದಪಡೆ ಮಾಡ್ತಾರ
ಈ ಟೆಂತದ್ದ ಆರ್ ಟೆಂತದ್ದ ಮೇಲ್ ತಿದ್ದುಪಡಿ ಮಾಡಿಸ್ತೀನಿ ಟೆಂತದ್ದು ಮಾರ್ಕಸ್ ಕಾರ್ಡ್ ಮ್ಯಾಗ ಹೆ
ಅದಕ್ ಮತ್ತ ಟೈಮ್ ಹೊಕ್ಕತಿ ಈಗ ಒಂದು ಕೊಟ್ಟೆ ತಗೋ ಅಪ್ಡೇಟ್ ಮಾಡೀದಿ ತುಗೋ ಪೂರ್ತಿ ಅಪ್ಡೇಟ್ ಆದ ಮ್ಯಾಲ ಕೊಟ್ಟುಬಿಡು ಹಂಗಾರ
ನಾಳೆ ಹೋಕ್ಕನೀಗ ಸ ಈರೇಶಾರಪ್ಪಾನ ಕಡೆ
ಹೋಗ್ ನಾಳೆ ಹೊಕ್ಕನ್ ಮತ್ತ ನಾಳೆ ಹೋದ್ರ ಒಂದು ಒಂದು ವಾರ
ಹಾ ಹ ಹತ್ ಹದ್ನೈದು ದಿವ್ಸ ಬೇಕ ವೀರೇಶ್ ಅವರಪ್ಪ ಏನು ಏನು ಮಾಡುದಿಲ್ಲ ಅಪ್ಡೇಟ ನಿಂದು ಫೋಟೋ ಒಟ್ಟ ಚೇಂಜ್ ಮಾಡ್ತಾನ್ ನೋಡ
ಏ ಫೋಟೋ ಚೇಂಜ್ ಆಗಬಾಡ್ದ ಫೋಟೋ ಚೇಂಜ್ ಆಗ್ಲಿ ಬಿಡ
ನೀ ಏನ್ ಮಾಡಸೂದ್ ನೀ ಫಿಂಗರ್ ಪ್ರಿಂಟ್ ಫೋಟೋ ಕಣ್ಣ ಒಂದ್ ಸಣ್ಣ ಅಪ್ಡೇಟ್ ಕನ ರೊಕ್ಕ ಕರೆ ಏನೂ ಚೇಂಜ್ ಆಗುದಿಲ್ಲ ಅದ್ರಾಗ ಬರೇ ಫೋಟೋ ಅಷ್ಟ ಚೇಂಜ್ ಆಗಿರುತ್ತೆ ನೀವ ಅಪ್ಪಾರ ಸರಿ ನಡುದು ಏನ ಬಂದಿರುದಿಲ್ಲ ಅವರಾಗ ಮತ್ ಅದನ್ನು ನೆಮದಿಕ್ಕೆಸ್ಬೇಕ
ತಗ ಮತ್ತ ಮಾಡಿ ಕೊಡ್ತಾನಂತೀಯ
ಹಕ್ಕಿ
ಹಲೋ ಏ ಮಾಡ್ತನಂದಾನಪಾ ಅವ
ಎಪ್ಪಾ ನಮ್ದ್ ಹಿಂಗ ಮಾಡಿ ಇದು ಮಾಡಿದ
ಅದೆಲ್ಲ ನೆಮ್ದೀ ಕೇಂದ್ರಕ್ ಹೋಗೋದು ಮುಗ್ದತ್ ನಮ್ದೀಗೆಲ್ಲ ಮ
ನಾ ತಮ್ಮ ಫಸ್ಟ್ ಅವ್ರಪ್ ಪ್ಪಾಗನ ನೂರು ರೂಪಾಯಿ ಕೊಟ್ಟೀವೀ ಅಟ್ರೂ ಕೊಟ್ಟ ಹ ಬತ್ತಲಾ ಇದನಾ ಆ ಮತ್ತ ಅಪ್ಡೇಟ್ ಇ ತಗ ಮಾಯ ಅದ ರ ಅನಗ ಬರ ಚೇಂಜ ಆಗಿ ನ ಫೋಟೋ ಅಷ್ಟ ಚೇಂ ಆಗಿತ್ತ ನಾ ಅಪ್ಪ ಹೆ ಸ ನೋಡಿ ಬಂದಿಕ್ಕೆಲ್ಲ ಅಲ್ಲಿ
ನ ಕತ ನ ನ ಮ
ಹೋದ್ನ ಅವಾಗ ಮಾಡ್ಸಿದ ಅವಾಗ ಆತ ಮೂರ್ತಿ
ಒಟ್ ಹೋಗ ಹಕ್ಕಣ
ಹ್ಮ್
ಹಯಗ ಮಾರಸ್ನು
ಕೇಳ ಅಂದ್ರ ನಾವ ಮಾಡಸಿದ್ರಿ ಇಲ್ಲಿ ನ ಬರ ಬೋಟೋರ ಚಂಜ್ ಆಗಿರಾ
ಹ್ಮ್ ಆನ್ ಅಂಗ ಅಾ ಅವನನು ಮನಸಿಲ್ಲ ಕತ್ ಅವ ಅಂದಾನಟೆ ಮಾರ್ಕಸ್ ಕಡೆ
ಹ್ಮ್
ನ ನಂದು ಸರ್ ನೇಮ್ ಚೇಂಜ್ ಆಗ್ಬೇಕು ಮೊಬಲ್ ಡೇಟ್ ಆಫ್ ಬರ್ತ್ ಅಟ್
ಹ್ಮ್ ಅವ್ರಪ್ಪ ಬ ಸ್ಪಲಿಂಗ್ ತಗಬರ್ಕೊತಾನ
ಸ್ಪಿಲ್ಲಿಂಗ್ ಸ್ಪಿಲ್ಲಿಂಗ್ ಬರ್ ಕೊಡತನಾ
ಹ್ಮ್ ಮಳ್ಳಿ ಬಾಯ ಹೇಳ ಹೇಳ್ತಾನ ಕರೆಕ್ಟ್ ಹೇಳ
ಹ್ಮ್ ಅಬರ್ ಕೊಳಬಡ್ನ ಸುಮ್ಮ
ಎಟ ಹತ್ನೂರು ನಿಮಿಷ
ನತ್ ಇನ್ನೊಂದು ಮುತ್ ಸೆಕೆಂಡ
ಅಂಬರ್ ತಿಮಿಷಗತಿ ಹಗ
ಹ್ಮ್ ನಾನು ಹಸ ಹೊಿ ಮಾಡ್ತ
ಹೌಡಿ ಗಡ ಚಿರತಳ ಮಾರ ನೀ ಮನೆ ಬಾಗಿ
ರಮಾನ
ಕೆಲೋ ಅಗ ಬನ್ ಜೀ
ಹ್ಮ್ ಹ್ಮ್ ಆತ್ತ
ಹೊರಿಗೆ ಬಂದೇನ ಕನು
ಮರ ಬಂದಿಲ್ಲ ಹೊರ ಬಂದ ನಮ್ಮ
ಹ್ಮ
ಇಲ್ಲ ನ ಈಗ ಹೊರ ವೆಕ್ಕನ್ನ
ಹ್ಮ್ ಹ್ಮ್
ಹಾಸಲನ ಮಾಡೆ
ಆಗತ್ನಾ ಹತ್ತು ನಿಮಿಷ ಹತ್ತು ನಿಮಿಷತ ಹತ್ತು ನಿಮಿಷಷ್ಟ ಆಯ್ತು ನಲ್ು ಸೆಕೆಂಡ್ಸ ಸಿಗಲ್ಸಿದಿಲ್ಲ ಒಂತರ ಸರಿ ಹನ್ನೊಂದು್ ನಿಮಿಷ ಅಲ್ಲ ಕಟ್ ಮಾಡ್ತೇನ ಹನ್ನೊಂದ್ ನಿಮಿಷ ಅಲ್ಪಾ ಕಂಡ ನೋಡತೇನೆ ಈ ತರ ನೀ ಆ ರರೆ ನಂಬರ್ ಪಚ ಮತ
ಹ್ಮ್ ಅದ ನಂಬರ್ ಕಷ್ಟ ಇನ್ನ ಎ ಇನ್ನ ಎಟ್ಟದನು ಇನ್ನ ಮೂರ
ಪ್ಯಾರಸ್
ಏನು
ನ ನ ಈ ನಾಕ
ನಾಕದ
ಈಗ ಫಾಸ್ಟ್ ಹಚ್ಚಂದ
ಹ್ಮ್
ನಿ ಈಗ ಪಸ್ಟ್ ಚ ನೀಚ್ಚಿನ ನೀನ್ನೆ
ಯಾರೊಪ್ಪ ಇದ ಯಾರು ಸೂರ್ ಫೋನ್ ಹಚ್ಚಾರ ಲ್
ಹಾ ಹ್ಮ ಹ್ಮ ಹಚ್ ಹಚ್
ಇದರಾಗ ಏರ್ ಲೈನ್ದಾಗ
ಹಾ ಮ್ಯಾಪ್ ನ್ಯಾಗ